ಹಲೋ ಹಲೋ.
ಹಲೋ ಆರಾಮಿದ್ದೀರಾ ಅಭಿ.
ಹಾ ನೀನು ಅರಾಮ ಅದಿಯಾ. ಹಲೋ. ಹೆಲೋ.
ಪುಟ ಆಯ್ತಾ.
ಊಟ ಮಾಡ್ಬೇಕ. ನಿಮ್ದಾಯ್ತಾ ನಿಮ್ದ ಆಯ್ತಾ ಊಟ.
ಎಲ್ಲಾ ಇವತ್ತು ಪರೀಕ್ಷೆ ಇತ್ತಲ್ಲಾ. ಹಾ ಊಟ ಮಾಡ್ಕೊಂಡು ಇವಾಗ ಊರಿಗೆ ಹೋಗ್. ಹೋಗ್ತಾ ಇದ್ದೀನಿ ಬಸ್ಸ ಅಲ್ಲಿ.
ಕಾಲೇಜ್ ಬಿಡ್ತಾ ನಿಮ್ದು.
ಹಾ ಅದೇ ಇವಾಗ ಪರೀಕ್ಷೆ ಐತಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆ. ಗಂಟೆಯಿಂದ ಒಂದು್ ಗಂಟೆವರೆಗೂ ಇತ್ತು. ಅದು ಮುಗಸ್ಕೊಂಡು ಇವಾಗ ಊರಿಗ ಹೋಗ್ತಾ ಇದ್ದೀನಿ ನಾನ. ಬೆಳಿಗ್ಗೆ ಬೇಗ ಎದ್ದು ಬಸ್. ಬಸ್ಸು ಹಿಡಿದು ಪರೀಕ್ಷೆ ಇದ್ದಿದ್ದಕ್ಕೆ ಒಂಬತ. ಗಂಟೆಗೆ ಬಂದಿದ್ದೆ ಇವಾಗ ಹೋಗ್ತಾ ಇದ್ದೀನಿ ಇನ್ನ ಊರಿಗೆ ಎರಡ್ ತಾಸು ಇವಾಗ ದಾರಿ.
ಹೌದಾ ಹೌದಾ ನಿಮಗೆ ಕಷ್ಟ. ಕಷ್ಟ ಆಗೋದಿಲ್ಲ ಬಂದು. ನೀವು ಬಸ್ ಅನ್ನ ಇಟ್ಕೋಬೇಕು ಆಮೇಲೆ ಬಸ್ ಏನಾದ್ರು ತಪ್ಪೋಯ್ತು ಅಂದ್ರೆ.
ಹಾ ಕಷ್ಟ ಆಗುತ್ತೆ ಬ ಮತ್ತೆ ಎಲ್ಲಾ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕಲ್ಲ. ಒಂದ್ ಕಂಡ್ ಹೋಗ್ಬಬೇಕಕ್ ಹೆಂಗ್ ಬರತ್ತ ಹಂಗೆ.
ನಾವು ಮೊದಲೆಲ್ಲಾ ನಾವ. ವಸತಿ ನಿಲಯದೊಳಗೆ ಇದ್ವಲ್ಲ ಅವಾಗ ಎಲ್ಲಾ ಕಷ್ಟ ಆಗ್ತಿದ್ದಿಲ್ಲ ಈ ತರ. ಇವ ಇವಾಗ ಅದು ಯಾವಾಗ. ಸಮಸ್ಯೆ ಆಯ್ತು ನೋಡು ಅವಾಗಿಂದ ನಮಗೆ ದಿನ ದಿನ. ಅಡಾಡದು ಅಂದ್ರೆ ಕಷ್ಟ. ಹ ಒಂದೊಂದ್ ಸರ್ತಿ ಏನಾಗುತ್ತೆ ಅಂದ್ರೆ ನಾವು ಕಾಲೇಜ್ ಹೋಗಿರ್ತೀವಿ. ಬರೀ ಒಂದೇ ಒಂದ್ ತಗೊಂಡಿರ್ತಾರ ವಿಷಯ ಮತ್ತೆ ಯಾವ ವಿಷಯನ ತಗೊಂಡ. ರಂಗಿಲ್ಲ ಸುಮ್ನೆ ಬರಿೀ ಒಂದು ವಿಷಯ. ಕೇಳಕೋಸ್ಕರ ಒಂದು್ ಪಾಠ ಕೇಳಕ್ಕೋಸ್ಕರ ಇಲ್ಲಿಂದ ಎರಡು ತಾಸು. ನಮ ಸಮಯ ಹಾಳ್ ಮಾಡ್ಕೊಂಡು ಹೋಗಿರ್ಬೇಕು ಹೆಂಗಲ್ಲ.
ಹಾ ಹೌದು ಹೌದು ಅವರು.
ಸಮಸ್ಯೆ ಇವಾಗ ಗೊತ್ತಾಗ್ತಿದೆ.
ಹಾ ಹೌದು ಹೌದು. ನಿಮ್ದು ಪರೀಕ್ಷೆ ಹೇಗಾಯ್ತು ಇವತ್ತು.
ಹಾ ಪರೀಕ್ಷೆ ಚೆನ್ನಾಗ ಆಯ್ತು ಮತ್ತ ಅದೇ ಬೇಗ ಎದ್ದಿದ್ನ ಲ್ಲ ಬೆಳಿಗ್ಗೆ ನಾನು ನಿನ್ನೆ ಏನು ಹೋದಾ
ಹ್ಮ್ ಹ್ಮ್.
ಹಾಗ್ಲೇ ಎಲ್ ಫುಲ್ ದಬ್ಬು ಸುಸ್ತ ತ್ತ ಆಬಿಟ್ಟಿತ್ತು ನಿನ್ನೆ ಭಾನುವಾರ ಐತಲ್ಲ ಹಾಕ್ಲಿ. ಕ್ಲಿನ್ ಮನೇ. ಹ ಎಲ್ಲಾ ಪಾತ್ರೆ ಎಲ್ಲಾ ತೊಳೆದು ಬಟ್ಟೆ ಎಲ್ಲ ತೊಳೆದು . ಕ್ಲೀನ್ ಮಾಡಿದ್ವಾ ಮನೆ ಎಲ್ಲಾ ಸ್ವಚ್ಛ ಮಾಡಿದ್ಕೆ ಫುಲ್ ಸುಸ್ತ ಆಗ್ಬಿಟ್ಟಿದ್ ದ ಅದಕ್ಕೋಸ್ಕರ. ಹಾ ಹಾ. ಕೆಬೆ. ಅಂದ್ರು ಒಂದ್ ನಾಲ್ಕುವರೆ ಗೆದಿದ್ ದೆ ನಾನ್ ಬೆಳಿಗ್ಗೆ ನಾಲ್ಕೂವರೆಗೆ ಎದ್ರು ಬೇಗ ಬೇಗ ಬ್ರಷ್ ಮಾ ಹಲ್ಲೆಲ್ಲ ಉ ಜ್ಜಿ ಸ್ನ್ ಜಳಕ ಮಾಡಿ ಓದಕ್ ಕುಂದ್ಕೊಂಡಿದ್ದೆ.
ಹೌದ್ರಾ
ಒಂದ್ ಸ್ವಲ್ಪ ಓದ್ಕಯನ್ ಒಂದ್ ಸ್ವಲ್ಪ ಓದ್ಕೊಂಡು. ಹಾಕ್ಯಾಂಡ್ ಬಂದೆ ಕಾಲೇಜ್ಗೆ. ಇಲ್ಲಿ ಕಾಲೇಜ್ ಅಲ್ಲಿ ಬಂದು ನಮ್ಮ ಗೆಳತಿಯ ಅವ್ರ ಜೊತೆ ಕುಂತ್ಕೊಂಡು ಓದಿದೀನಿ.
ಪರೀಕ್ಷೆ ಬರಿತಾ ಇದ್ದೀನಿ ಬಾಳ್ ತುಂಬಾ ನಿದ್ದೆ ಬರ್ತಾ ಇದೆ ಅಂಗೆ ಕಣ್ಣೆಲ್ಲಾ ಮುಸ್ತಾ ಇದೆ . ಅಷ್ಟು ನಿದ್ದೆ.
ಹಾ ಹಾ ಮತ್ತೆ ನೀವು ನೀವು ಪರೀಕ್ಷೆ ಸರಿಯಾಗಿ ಓದ್ಕೊಂಡಿದ್ದಿದ್ದಿಲ್ಲ ಅಲ್ವಾ.
ಹಾ
ಮತ್ತೆ ಅದಕ್ಕೆ ನಿಮಗೆ ಕೇಳಿದ್ದು ಹೇಗ್ ಬರ್ದಿದ್ರಿ ಹೇಗಿಲ್ಲ ಅಂತ.
ಅದೇ ಚೆನ್ನಾಗ್ ಬರ್ದಿದ್ದೀವಿ ಹತ್ತು ಮಾರ್ ಇವಾಗ. ನಮ್ದು ಹೆಂಗಿರ್ತತಪ್ಪ ಅಂದ್ರ ಪ್ರಶ್ನೆಗಳು ಉತ್ತರಗಳು ಹೆಂಗಿರ್ಬೇಕ ಪ ಅಂದ್ರೆ ಹತ್ತು ಅಂಕದ ಅಂದ್ರೆ ಅದಕ್ ಕೆ ಐದು ಪುಟಗಳು ಇರ್ಬೇಕು. ಐದರಿಂದ ಆರು ಐದು ಅಂಕಗಳಿಗೆ ಮೂರರಿಂದ ನಾಲ್ಕು ಹಂಗ ಪೆ ಪುಟಗಳು ಇರ್ಲೇಬೇಕು. ನಾವು ಎಷ್ಟು ಉತ್ತರಗಳು ಬರೆದಿರ್ತೀವೋ ಅಷ್ಟು ಮತ್ತೆ ಅಂಕಗಳಲ್ಲ ನಾವು ಕಡಿಮೆ ಕಡಿಮೆ ಬರ್ದ ಬಂದ್ರ ಅವರು ಕೊಡಂಗಿಲ್ಲ ಜಗ್ಗು ಅಂಕಗಳು ಮತ್ತೆ ಅದು ಇವಾಗ ಸಮಸ್ಯ ಚ ಆಗಲ್ಲ ಮುಂದೆ ಹಾ. ಫಲಿತಾಂಶ ಬರುತ್ತಲ್ಲಾ.
ಹ್ಮ್
ಅದಕ್ಕೆ ಮುಂದಿನ ವರ್ಷ ಕಷ್ಟ ಆಗತ್ತ ಅಂತಂದು ಅದಕ್ಕೆ ನಾವ ಎಲ್ಲೂ ಓದ್ಕೊಂಡ್ ಹೋಗಿರ್ತೀವಿ ಎಲ್ಲ ದು ಬರ್ದ ಬಂದಿರ್ತೀವಿ.
ಹೌದ್ರಾ ಬಬಾಯ್ ಹಾ ಹೌದು ಹೌದು ಬಿಡಿ ಆದ್ರೆ ನನಗೇ. ಕ್ವಲೇಜಿಗೆ ಹೋಗ್ಬೇಕಾದ್ರೆ ಬಸ್ಸಿಂದ ಇಡ್ಕೊಂಡು ಹೋಗೋದು ಆತರ ಏನ ಇದ್ದಿದ್ದಿಲ್ಲ. ನಮ್ಮ್ ಮನೆ ಹತ್ರ ಕಡನೆೇ ಸ್ವಲ್ಪ ಸ್ವಲ್ಪ ದೂರ ಒಂದು ಮೂರ್ ಕಿಲೋಮೀಟರ್ ಆದ್ರೆ ನಮ್ ಕ್ವಲೇಜ್ ಇರ್ತಿತ್ತು. .
ಹ ಅದು ಏನ್ ಹತ್ರ ಅಲ್ಲ ಹೇಳ್ಬೇಕಂದ್ರೆ ದೂರನ ಆಯ್ತು. ನಮ್ ನಾನಿಲ್ಲಿ ಮೊದ್ಲು ಹೊಸ ತಿರಿಗೆದೊಳ ಇದ್ನಲ್ಲಾ ಅಲ್ಲಿ ಹೆಂಗಿತ್ತಂದ್ರೆ. ಮಿಡ ಐ ಒಂದು ಒಂದು ಅ ಟ್ಯಡುವಂತ ರಸ್ತೆ ಬಿಟ್ರೆ ಮುಂದೆನೆ ಕ್ವಲೇಜ್ ಇತ್ತು. ಆ ವನ್ ತಿನಿಲೇ ನಮ್ಮ ಕಾಲೇಜ್ ಇವಾಗ ಅಂತ ಆಕಿಲ್ಲಿಲ್ಲ. ಹಾ ಎಧ್ರ ಭದ್ರ ಇತ್ತು ಇವಾಗ ಮೂರ್ ಮೂರ್ ತಾಸು ಎಲ್ಲಾ ನಾವು. ಊರಿಂದ ಊರಿಗೆ ಬರೋದಂದ್ರೆ ಮತ್ತೆ. ಸರಿಯಾಗಿ ಎಲ್ಲಾ ಬಸ್ ವ್ಯವಸ್ಥೆ ಇರಂಗಿಲ್ಲ ಎಲ್ಲ ಕಷ್ಟನೇ.
ಹಾ ಹಾ
ಇವ್ರು ಮತ್ತೆ ಆ ಶಿಕ್ಷಕರು ಏನ್ ಮಾಡ್ತಾರೆ ನಾವ್ ಏನಾದ್ರು. ತಡವಾಗಿ ಹೋದ್ರ ಅವ್ರು ಬೈತಾರೆ ಕರ್ಕಳಂಗಿಲ್ಲ ಹೊರಗಡೆ ಆಕ್ತಾರ.
ಅದ ಹೌದು ಮ
ಸಮಸ್ಯೆಗಳು ಎದುರಿಸ್ಬೇಕು.
ಮತ್ತೆ ನೀವು ಏನಾದ್ರು ಕಾರ್ಣಾ ಹೇಳಿದ್ರ ಅದನ್ನ ನಂಬೋದು ಇಲ್ಲ ಅವ್ರು.
ಆ ಅದು ಹೆಂಗ ಅಗತ್ ಗೊತ್ತಾ ನಾವ್ ಇವಾಗ ಏನಾದ್ರು ಕಾರಣ ಹೇಳ್ತಿ ತ್ವಿಂಕಾ ನಾ ಸುಳ್ಳು ಹೇಳ್ತಿರಂಗಿಲ್ಲ ನಿಜಾನೇ ಹೇಳ್ತಿರ್ತಿವಿ ಇಲ್ಲ ಸರ್ ಈ ತರ ಬ ಸಮಸ್ಯೆ ಆಗಿತ್ತು.
ತಾ
ಅದನ್ ನಾವ್ ಹೇಳ್ತೀವಲ್ಲಾ ಅದನ್ ತೊಗೊಂಡು ನಗ್ತಾರ ಏ ಬಸ್ ಲೇಟ್ ಆಯ್ತಾ ಏನವ್ವ ಆಟೋ ತಡವಾಗಿ ಬಂತಾ. ಈ ತರ ಹೇಳಿ ಹೀಯಾಳಿಸಿ ಮಾತಾಡ್ತಾರೆ. ಅದಿಕ್ಕೆ ನಾನ್ ಹೇಳಕೆ ಹೊಂಗಿಲ್ಲ ಸುಮ್ನೆ ಎಷ್ಟ ಆಗುತ್ ಅಷ್ಟು ನಾವ. ಬೇಗ ಹೋಗ್ಬುಟ್ರ ಆಗ್ತತಲ್ಲ ಅನ್ಕೊಂಡು ಬೇಗ ಹೋಗಿರ್ತಿನಿ ಇನ್ನೊಂದು. ನನ್ಗಿನ್ನ ನಮ್ ಮನಿಹೊಳಗ ಬಾಳ ಪಾಪ ಅವ್ರು ಬೆಳಿಗ್ಗೆ ನಮ ಜೊತೆಗೆ ಬೇಗ ಎದ್ದೇಳ್ತಾರ. ನಾನಿನ್ನ ಮಲ್ಕೊಂಡಿರ್ತೀನಿ ಅವ್ರ ನಾಲ್ಕವರೆಗೆ ಎದ್ದು ಅಡ್ಗೆ ಎಲ್ಲಾ ಮಾಡಿ. ನಮ್ಮ ಅಪ್ಪಾಜಿ ಎಲ್ಲಾ ನೀರ್ ಹಾಕ್ತಾರ ಜಳಕ ಮಾಡಮ್ಮ ಜಳಕ ಮಾಡಿ. ಬೇಗ ಹೋಗು ಮತ್ತೇ. ಇಟು ಬಸ್ ಮಿಸ್ ಆದ್ರ ಎರ್ಡ್ ಎರ್ಡ್ ತಾಸ್ ಲೇಟ್ ಆಗತ್ತಾ. ಫುಲ್ ತಡವಾಗಿ ಹೋದ್ರ ಉಪೇಗ ಆಂಗಿಲ್ಲ ಕಾಲೇಜ್ಗೆ ಹೋದ್ರುನು. ಅಂತಂದು ಅವ್ರು ಎಷ್ಟು ಕಾಳಜಿ ವಹಿಸ್ತಾರೆ ನಮ್ಮ ಮ್ಯಲೆ.
ಹಾ ಹಂಗ ಹ ಆತರ ಇದ್ರೆ ಸ್ವಲ್ಪ ಚೆನ್ನಾಗ ಆಯ್ತದ ಬಿಡ್ರಿ ಆ
ಹೌದು ಹೌದು ನಾನು ಪ್ರೌಢ ಶಾಲೆೆಗೆ ಹೋಗ್ತಿದ್ನಲ್ಲಾ. ಹತ್ನೇ ಕ್ಲಾಸ್ ಒಳಗ ಇದ್ದಾಗ ಅವಾಗನು ಹಂಗೆ ನಮ್ಮ ಅಪ್ಪ ಅಮ್ಮ ನನಗ ಒಬ್ರು ಪೇಲ್ ಮಾಡಿ ಕೊಟ್ರ ಇನ್ನೊಬ್ರು. ದುಪ್ಪಟ್ಟ ಅಂತಾರಲ್ಲ ದುಪ್ಪಟ್ಟ ಮಾಡಚ್ಕೊಟ್ರೆ ಇನ್ನೊಬ್ರು ಊಟ ಮಾಡಸ್ತಾ ಇದ್ರು. ಡಾಡ್ಕೋತಾರ ನನ್ ಜೊತೆಗೆ ಇಷ್ಟೆಲ್ಲಾ ಪ್ರೀತಿ ಕೊಟ್ಟಾರ ಅದಿಕ್ಕೆ. ಅವ್ರುಗೂ ಕಷ್ಟ ಕೊಡದ್ ಬ್ಯಡ ಅಂತ ನಮ್ ಕೈಲಿ ಎಷ್ಟಾಗತ್ತ ಅಸ್ಟಿ ಕೆಲ್ಸ ಮಾಡ್ಕಿಂಡು ಬಂದಿರ್ತೀನಿ ಬೆಳಿಗ್ಗೆ ಬೆಳಿಗ್ಗೆ.
ಹ್ಮಾ ಹ್ಮಾ ಚೆನ್ನಾಗ ಆಯ್ತು. ಮತ್ತೆ ನಿಮ್ಮ್ ಮುಂದಿನ ಪರೀಕ್ಷೆ ಯಾವಾಗಿದೆ.
ಅದು ಈ ಈ ವಾರ ನಮ್ದು ಕಣ ಫುಲ್ ಇದಾವ ಪರೀಕ್ಷೆಗಳು ಸೆ ಶನಿವಾರವರೆಗೂ ಇದಾವ ಪರೀಕ್ಷೆ. ಅಂದ್ರೆ ನಮ್ಗ್ ಈ ಸರ್ತಿ ಇರೋದು ಆರು ವಿಷಯಗಳಲ್ಲ. ಆರು ವಿಷಯನೂ ಒಂದೊಂದು ದಿನ ಇಟ್ಟ್ರ ಆ ನಮ್ದು ಹಿಂಗಾದ್ರು ಆಗೇತೆ ನಮ್ಗಿನ್ನ ಸಣ್ಣೋರ್ದ ನಮ್ಗಿನ ಒಂದ್ ವರ್ಷ ಸಣ್ಣೊರ ಇರ್ತಾರಲ್ಲ ಅವ್ರದ ಹೆಂಗಂದ್ರ ಇವಾಗ ಬೆಳಿಗ್ಗೆ ಇದು ಈ ಪರೀಕ್ಷೆ ಬರತಾರ ಮತ್ತೆ ಮಧ್ಯಾಹ್ನ ಇನ್ನೊಂದು ಪರೀಕ್ಷೆ.
ಹ್ಮ್.
ಕಷ್ಟ ಅಲ್ಲ ಒಬ್ಬೊಬ್ರು ಊರಿಂದ ಬರ್ತಿರ್ತಾರೆ ಅವ್ರಿಗೆಲ್ಲ ಎಷ್ಟ್ ಕಷ್ಟ ಆಗ್ಬೇಡ.
ಹ್ಮ್. ನಮ್ದು ಕೂಡ ಹಾಗೆ ಇರ್ತಿತ್ತು ನಮ್ ಕಾಲೇಜ್ ನಲ್ಲ ಇದ್ದಾಗ.
ಹೌದಾ ನಮ್ದ ಹಂಗಿಲ್ಲ ನಮ್ದ್ಂಗ ಆಗಂಗಿಲ್ಲ ಯಾವಾಗ್ಲೂ ದಿನಕ್ಕ ಒಂದೇ ಇಟ್ಟಿರ್ತಾರ ಅಂದ್ರೆ ಇವ್ರ ಏನ್ ಮಾಡ್ತಾರ ನನ್ ಯಾಕ್ ಹಿಂಗ್ ನೋಡ್ತಾರ್ ಇವ್ರು ಹ್ ಹ್
ಸರೆ
ನನ್ನ ಯಾಕ ನೋಡ್ತಿದ್ದಾರಾ ಅಂದೆ.
ಹ್ಮ್ ಹ್ಮ್ ಹ್ಮ್ ನಿಮ್ ಕಾಲೇಜ್ ನಲ್ಲ ಏನ್ ಮಾಡ್ತಾರೆ.
ಆ ಅದೇನೋ ಬಸ್ ಒಳಗ ಆಗ್ಲೆ ಕುತ್ಕೊಂಡಿದ್ದೆ.
ಹ್ಮ್
ಇದು ಬೆಲ್ಲದ ಪಾಕ ಸಿಗತ್ ನೋಡಿದೀರಾ ಬೆಲ್ಲ ಮತ್ತೆ ಅಲ್ಲ ಇ ಲ್ಲ ಶುಂಠಿ ಹಾಕಿದ್ದು ಒಂದು ಸಿಹಿ ತಿಂಡಿ ಅದು. ಅದು ಇವಾಗ ಆಹ ಶೀತ ಕೆಮ್ಮು ನೆಗಡಿ ಆಗಿರ್ತಲ್ಲಾ. ಅವಾಗ ತಗೊಂಡು ತಿಂದ್ರೆ ಬೇಗ ಹುಷಾರಾಗುತ್ತಾ.
ಅದೇ ನೀವು ಆರಾಮಿದ್ದು ಅದನ್ನ ತಿನ್ನೋದು ಅದ್ ತಿನ್ನಕ್ ಆಗಂಗಿಲ್ ಯಾಕಂದ್ರೆ ಅಷ್ಟು ಖಾರ ಖಾರ ಇರ್ತತದ.
ಹ್ಮ್ ಹ್ಮ್ ಆದ್ರು ಕೂಡ ಅದ ಆರೋಗ್ಯಕ್ಕೆ ಒಳ್ಳೇದ್ ಬಿಡ್ರಿ.
ಹಾ ಒಳ್ಳೇದು ಅಂದ್ರೆ ಇವ್ರು ಏನ್ ಮಾಡಿರ್ ತರಂದ್ರೆ ಒಬ್ ಅಣ್ಣ ಅವ್ರು ಬಂದಿದ್ರ ಮಾರ್ಲಿಕ್ಕೆ. ಅವ್ರ ಅವ್ರ ವ್ಯಾಪಾರ ನಡಿಬೇಕಲ್ಲಾ ಹ ವ್ಯಾಪಾರ ನಡಿ ಏನ್ ಎಲ್ಲಾರ ಜೀವನ ಮತ್ ಎಲ್ಲ ಹೆಂಗಾದ್ರೂ ನಡಸ ನಡಸ್ಬೇಕಲ್ಲಾ.
ಹೌದು
ಹಾ ಇವಾಗ ಒಂದ್ ಊರಿಗೆ ಬಂದು ಇಳಿತಾ ಇದೀವಿ. ಮತ್ತೆ ಇವಾಗ ಇನ್ನೊಂದು ಬಸ್ ಹಡ್ಕೊಂಡು ಊರಿಗ್ ಹೋಗ್ಬೇಕು.
ಅಂದ್ರೆ ನೀವು ಹೋಗೋಕೆ ಬರೋಕೆ ಎಷ್ಟು ಬಸ್ಗಳು ಇಡ್ಕೊಂತೀರಿ.
ನಾವು ಒಂದೊಂದ್ ಸರ್ತಿ ಅದು ಹೆಂಗ ಆಗ್ತೇತಂದ್ರ ಸಮಯ ಆದ್ಮೇಲೆ ಹೇಳಕ್ ಆಗ್ಗಂಗಿಲ ಒಂದೊಂದ್ ಸರ್ತಿ ತಡೆ ರಹಿತ ಬಸ್ ಬಂದ್ರೆ ಅದ್ರಲ್ಲಿ ಹತ್ತಿದ್ರೆ ಮತ್ತೆ ಇಲ್ಲಿ ಬಂದು ಇಳ್ಕೊಂಡು ಇನ್ನೊನ್ ಬಸ್ ಹತ್ ಬೇಕು ಇಲ್ಲಪ್ಪಾ ನಮಗೆ ಹಾ ನಮ್ ಊರ್ಗೆ ಕರೆಕ್ಟ್ ಆಗಿ ಇರ ಅಂತದ್ ಬಸ್ ಸಿಕ್ಕತೆ ಇಲ್ಲಿಂದ ನಮ್ ಊರ್ಗೆ ನೇರವಾಗಿ ಹೋಗ್ತತಿ ಅಂದ್ರ ಆ ಬಸ್ಗೆ ಹೋದ್ರೆ ಬೇಗ ಹೋಗ್ತೀವಿ ಸ್ವಲ್ಪ
ಹ್ಮ್ ಹ್ಮ್
ಸ್ವಲ್ಪ ಸಮಯ ಉಳಿತತೆ
ಹಾ ಹಾ ಅದು ನಿಜಾನೆ ಬಿಡ್ರಿ ಆಯ್ತು ನಿಮ್ ಬಸ್ಸಿನ ವಿಚಾರಗೊಳ ಎಲ್ಲ ಕೇಳಿ ನಮ್ಗೆ ಅನ್ನಸ್ತು ಈ ತುಂಬಾ ಕಷ್ಟ ಬಿದ್ದ ಓದ್ತಿದ್ದೀರಿ ಸಮಯಾನೂ ಇರೋದಿಲ್ಲ ಅಲ್ಲಿಂದ ಕೆ ಬಸ್ ಬರ್ ಬರೋ ಸಮಯಕ್ಕೆ ನೀವು ಕೂಡ ಬಸ್ ಸ್ಟಾಂಡ್ ನಲ್ಲೆ ಇರ್ಬೇಕಲ್ವಾ
ಹೌದು ಅದಕ್ಕೆ ನೀವು ನಿಮಗೆ ಆ ತರ ಏನ್ ಸಮಸ್ಯೆ ಇಲ್ಲ ನೀವಾದ್ರೂ ಚೆನ್ನಾಗ ಒದ್ರಿ ಚೆನ್ನಾಗಿ ಎಲ್ಲಾ ಮುಗಸ್ಕರಿ
ಸಮಸ್ಯೆ ಇದ್ರೇ ಏನು ಬಿಟ್ರೆ ಏನು ಇಬ್ರು ಓದ್ಬೇಕ ಬಿಡ್ರಿ
ಹೌದು
ಹಾ ಸರಿ ಸರಿ
ಅಂದ್ರೆ ನಮ್ದು ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತತೆ ಯಾಕಂದ್ರೆ ದಿನ ಅಡ್ಡಾಡದು ಬೇಗ ಬೇಗ ಬರದು ಎದ್ದೇಳೋದು ನೀವು ಬೇಗ ಎದ್ದಳತತ್ ಇವತ್ತ ನೋಡು ಸ್ವಲ್ಪ ಬೇ ಬೇಗ ಬಿಟ್ರು ಕಾಲೇಜನ ನಡೀತು ಒಂದೊಂದ್ ಸರ್ತಿ ಏನಾಗಿರ್ತತಿ ಕಾಲೇಜ್ ಬಿಡದ ಆರ್ ಗಂಟೆಕ್ ಬಿಟ್ಟಿರ್ತಾರ ಅವಾಗ ಹೋಗೋದಂಗ್ ಹೇಳ್ ನಾವು ಅವರು ಕಾಲೇಜರ್ ಕೂಡ ನಮ್ಮ ಶಿಕ್ಷಕರು ಕೂಡ ಅರ್ಥ ಮಾಡ್ಕನಂಗಿಲ್ಲ ಏನಿಲ್ಲ.
ಹಾ ಹಾ ಸರಿ ರೀ.
ಅದೇ ಸರಿ ನೀವೇ ಅರ್ಥ ಮಾಡಕೊಬೇಕು.